ಹಲೋ ಹಾ ಹೇಳಿ. ಹಾ ಹಂಗೆ ಸುಮ್ನೆ ಕೂತಿದ್ದೆ ನೀವು.
ನಾನು ಇವಾಗ ಮ
ಹ್ಮ ಕಾಫಿ ಮಾಡುದ್ರಾ ಹ್ಮ್. ಏನಂದ್ರೆ ನಾವು ಸಣ್ದಾಗಿ ಒಂದ್ ಫಂಕ್ಷನ್ ಇಟ್ಕೊಳ್ಳೋಣ ಅಂತ ಪ್ಲಾನ್ ಹಾಕಿದ್ವಿ. ಫ್ಯಾಮಲಿ ಗೆಟ್ ಟುಗೆದರ್.
ಓ ಪಾರ್ಟಿಯಲಿ.
ಹ್ಮ್ ಅದಿಕ್ಕೆ ಕರ್ಯಣಂತ್ ಮಾಡುದ್ನಪ್ಪ. ನೀವೇನ್ ಬಿಡ್ತೀ ತಿರೋ ಬರಲ್ವೊ ತುಂಬಾ ಬಸಿ ಪರ್ಸನ್ಸ್ ಮಗುನ್ ಮದ್ವೆ ಬೇರೆ ಮುಗ್ಸಿದೀರ ಮಗುನ್ನು ಕಳ್ಸಿದೀರ ಅಂದ್ರೆ ಹೋಗ್ಬುಡ್ತಾನಲ್ಲಾ ಅವ್ನು ಮತ್ತೆ ನನ್ ಮಗ್ಳು ಹೋಗ್ಬುಡ್ತಾರಲ್ಲಾ ಅಲಿ ಗಂಟ ನಮ್ ಫ್ಯಾಮಿಲಿನೂ ಬರ್ತೀನಿ ಅಂದ್ರು ಅದಿಕೆ ಅಂಡೆ ಇಡ್ಕಳಣ ಅಂ ತ ಅವ್ರ್ ಯಾವತ್ ಹೋಗ್ತಾರಂತೆ.
ಏ ಹೋಗ್ತಾರ್ ಕಣ್ರಿ ಇವಾಗ. ಇನ್ನಂದು ಹ್ಮ್. ಎಷ್ಟು ಡಿಸೆಂಬರ್ ಎಂಟುಕ್ ಹೋಗ್ತೀನಿ ಅಂದ.
ಡಿಸೆಂಬರ್ ಎಂಟುಕ್ ಹೋಗ್ತೀನಿ ಅಂದ್ನಾ.
ಹ್ಮ್
ಹೊಯ್ ಯಾವಾಗ್ ಇಟ್ಕೊಳೋಣ ಒಂದ್ ಒಂದಗಿಟ್ಕೊಳೋಣ.
ಹ್ಮ್ ನೀವು ಎಂಟ್ರೊಳಗ್ ಯಾವಗ್ ಇಟ್ಕೊಂಡ್ರು ಕಳ್ಸಕೊಡ್ತೀನಿ ಬರ್ತೀವಿ ನಾವು ನಮ್ಮ್ ಮನೆಯವ್ರು ನಮ್ ಚಿಕ್ಕ ಮಗ ಒಬ್ಬ ಬರಕಾಗಲ್ಲ ಅವ್ನಿಗೇನೊ ಎಕ್ಸಾಮ್ ತ್ತಿದ್ದ ಕಂಡ್ರಿ ನೀ ಬರ್ತಾನ ಬರಲ್ಲ ಅವ್ನು ಒಂಥರ ತಲ್ ಕೆಟ್ಟವ್ನು.
ಡಿಸೆಂಬರ್ಗ್ ರಜೆ ಇರುತ್ತಲ್ಲಾ.
ಇಲ್ಲ ಎಕ್ಸಾಮ್ನವ್ ಅವ್ನವೇನೋ ಸೆಮ್ ಅನ್ನದೇವಂತಪ್ಪ.
ಹೌದ. ಕೇಳ್ ನೋಡಿ ನೀರ್ ದ್ರೆ ಅವತ್ ಒಂದಿನ ಬರಕ್ ಕೇಳಿ.
ಹೇಳ್ತೀನಿ ಒಂದಿನ ಬಾರೊ ಹುಡ್ಗ ಏನಾಗಲ್ಲ ಅಂತ. ಹ್ಮ್ ಐದಾಳಪ್ಪ ನಿಮ್ ಮಗ್ಳು ಕೊಡ್ಲ.
ಬಿಡಿ ಪರವಾಗಿಲ್ಲ ಮಾಡ್ತಾಳ್ ಕ್ಲೀನಾಗಿ ತಾನೆ
ಹ್ಮ್ ಯಾಕೊ ಬೆಳಿಗ್ಗೆ ಇಂದ ತಲೆನೋವು ತಲೆ ನೋವು ಅಂತ ಮನಿಕಬಿಟ್ಟಿದ್ಲು
ಏಕ್ ಏನಾಯ್ತಂತೆ ಎರ ಕೆಲ್ಸ ಗಿಲ್ಸ ಮಾಡಲ್ವಾ ಜಾಸ್ತಿ.
ಏನ್ ಕೆಲ್ಸ ಮಾಡಿಲ್ಲ ನಿನ್ನೆ ರಾತ್ರಿ ತಲೆಸ್ನಾನ ಮಾಡ್ಕೊಂಡ್ ಮಲ್ಕೋಬಿಟ್ಟೋಳೆ ನನ್ ಹೇಳ್ದೆ ಮಾಡಬೇಡ ಕಣವ್ವಾ ಅಂತ
ಹ್ಮ್ ಅವ್ಳ ಈಗ್ಗೆಲ್ಲೋ ತಣ್ಣೀರಲ್ಲಿ ಮಾಡವ್ಳೆ ಅನ್ಸುತ್ತೆ. ತಲೆಗೆ
ಹ್ಮ ನೆನ್ನೆ ಬೇರೆ ಇಲ್ಲಿ ಮಳೆ ಬಂದ್ಬಿಡ್ತ ಕಣ್ರಿ ಬಾಳ ಹೇಳ್ದ ಫುಲ್ ಮೋಡ ಮುಚ್ಕೊಂಡೈತೆ ಸಂಜೆ ಹಂಗ್ ಯಾಕ ಮಾಡ್ತಯ ಬೆಳಿಗ್ಗೆ ಮಾಡೋಣಂತ ಬಿಡು ಅಂತ ಇಲ್ಲತ್ತೆ ನನ್ಗೆ ಇರಿಟೇಷನ್ ಆಗುತ್ತೆ ಹ ಅಂತ ಅಂತ ಇಲ್ಲ ತಲೆಸ್ನಾನ ಮಾಡ್ಕೊಂಡಳ್ಳೆ ಬೆಳಿಗ್ಗೆ ಫುಲ್ ಶೀತ ಆಗಿ ತಲೆನೋವು ಅಂತ ಮಲ್ಕೊಂಡಿದ್ಲು ಹ್ಮ ಇವಾಗ ಹಾಸ್ಪಿಟ್ಲ್ ಕರ್ಕೊಂಡ ಹೋಗ ಬಂದ ಇವ್ನು.
ಗಿದ್ರಾ ಏನಂದ್ರಂತೆ
ಶೀತ ಆಗೈತಂತ ಒಂದ್ ಇಂಜೆಕ್ಷನ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ ಕೊಕಳ್ಸಿದ್ದಾರೆ ಹ್ಮ ಮಲ್ಗಿದಾಳೆ ಇವಾಗದೇ ಕಾಫಿ ಮಾಡಬಿಟ್ಟ ಎಪ್ಸನ ಅಂತ ನಾನು ಮಾಲ್ಕೋ ಬುಟ್ಟಿದ್ದೆ ಮಧ್ಯಾಹ್ನ ಇವಾಗ ಎಚ್ಚರ ಆಯ್ತು ನೋಡಿ ನೀ ಫೋನ್ ಮಾಡಿದಾಗ ಅಡ್ಗೆ ನಮ್ದು ಚಪಾತಿ ಪಲ್ಯ ಅನ್ನ ಸಾಂಬಾರ್ ಅವನು ಕೇಳ್ತೀನಿ ತೀನಿ ಅಂದ ಕಣ್ರೀ ನಮ್ಮನೆಯವ್ರು ಕೇಳ್ತಾ ಇದ್ರು ಆ ವೀಡಿಯೋಸ್ ಫೋಟೋಸ್ ಎಲ್ಲ ಯಾವಾಗ ಬರುತ್ತೆ ನೋಡೋಣ ಎಲ್ಲಾ ಕುತ್ಕೊಂಡು
ಇದು ಪ್ರೇಮ್ಗ್ಕ್ತೇನೆ ಅದೇ ಹೇಳ್ನಲ್ಲ ನಾನು ಕನ್ವಿನ್ಷನ್ ಅಲ್ಲಿ ಇದೆ ಅಂತ
ಅದೇ ಏನಂದ್ರೆ ಅವ ಎರಡು ಕಾಪಿ ಕೂಡ ಕೇಳಿದಾನಂತೆ ಒಂದು ನಿಮ್ಮ್ ಮನೆಗೆ ಒಂದು ನಮ್ಮನೆಗೆ ಪೋಸ್ಟ್ ಮಾಡ್ತಾರಂತೆ ನಿಮ್ಮನೆ ಅಡ್ರೆಸ್ ಸಿಗ ನಮ್ಮ ಮನೆಗೆ ಅಡ್ರೆಸ್ಸಿಗೆ ಬಂತ ಕಾಪಿ ನೋಡೋಣ ಹೇಳ್ತೀನ ಅವ್ರಿಗೆ ನಮ್ದು ಒಂದಚೂರು ಲೇಟ್ ಆದ್ರೂ ಪರವಾಗಿಲ್ಲ ಅವ್ರಿಗೆ ಒಂದ್ ಕಾಪಿ ಕೊಟ್ಟ ಕಳಸಬಿಡಪ ಅಂತ
ಕೊಂಡು ಎಲ್ಲಾ ಕೆಸರ್ ಕೊಂಡು
ಹ್ಮ್ ಹ್ಮ್
ಹೋಗೋಣ ಅಂತ
ಹ್ಮ್ ಅದೇ ಇವರು ಹನಿಮನ್ಗೆ ಎಲ್ಲಿ ಪ್ಲಾನ್ ಮಾಡೋಣ ಕೇಳ್ಬ ಬೇಡವಾ ಅಂತ ಇದ್ದೀನಿ
ಹೇಗೆ ಹೋಗಿದ್ದ್ ಬರ ಕೇಳಿ ಅದ
ಇವನು ಅಲ್ಲ ಹೋಗಿದ್ ಬರಕ್ ಏನಿಲ್ಲ ಇವನು ಡಿಸೆಂಬರ್ ಎಂಟಕ್ಕೆ ನಾನು ಹೋಗ್ತೀನಿ ಅಂತ ಕುಣಿತಾ ಇದ್ದಾನೆ ಎಲ್ಲಾದ್ರೂ ಒಂದ್ ಒಂದ್ ಹದ್ನೈದ್ ದಿನ ಹೋಗ್ಬಾರಪ್ಪಾ ಅಂದ್ರೆ.
ಡಿಸೆಂಬರ್ ಆ ಮಂತ್ ಕೆಲ್ಸ ಮಾಡಿ ಅದರ್ ನೆಕ್ಸ್ಟ್ ಮಂತ್ ಹೋಗಕ್ಕೇಳಿ ಅಷ್ಟೇ.
ಹ್ಮ ಅದಕ್ಕೆ ಅಲ್ಲೇ ಹೋಗ್ತಿವಲ್ಲಮ್ಮ ಅಲ್ಲೇ ನಮ್ ಇಬ್ರೇ ಇರ್ ತಿವಿ. ಮತ್ತೆ ಎಕ್ಸ್ಟ್ರಾ ಖರ್ಚೆನು ಅವ್ರು ಮದ್ವೆ ಬೇರೆ ಮಾಡೋರೆ ಫುಲ್ ಇದಾಗಿರುತ್ತೆ ಮಾ ನಾವ್ ಹೋಗ್ತಿವ್ ಅಂದ್ರೆ ಅದೆಲ್ಲಾ ಪ್ಯಾಕೇಜು ಅಂತ ಇದ್ದ.
ಏ ಅದ್ಕೆ ಅಟ್ ಲೀಸ್ಟ್ ಅದೆ ಒನ್ ಫಿಫ್ಟೀನ್ ಫಿಫ್ ಫಿಫ್ಟಿನ್ ಡೇಸ್ ಆಗಿಲ್ ಅಂದ್ರೆ ಒಂದ್ ಆದ್ರು ಹೋಗ್ ಬರಕ್ಕೇಳಿ ಏನ್ ಗಲ್ಲ ಇಬ್ರು ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅನ ಬರುತ್ತೆ. ಸ್ವಲ್ಪ ಅವ್ಳು ಕೇಳಕ್ಕೆ ಮಾಡಕೆ ಮುಜುಗರ ಪಡ್ಕಂತ ಇರ್ತಾಳೆ ಅವ್ಳ ಹಂಗೆಷ್ಟು ಸುಲ್ಭ ಯಾರ್ನ್ನು ಹಚ್ಕಳಲ್ಲ.
ಹಾ ಅದೇ ಅಂತ ಇದ್ದೆ ನಾನು. ಒಂದ್ ವಾರ ಆದ್ರು ಎಲ್ಲಾರು ಈಚೆ ಹೋಗ್ಬಾ ಇವಾಗ ಫುಲ್ ಇದೆಲ್ಲ ಮದ್ವೆ ಫಂಕ್ಷನ್ ಅಂತ ಫುಲ್ ಇದಾಗಿರುತ್ತೆ. ಅವ್ರು ಎಲ್ಲೋ ಅವುಡ್ಗಿನು ಟ್ರಿಪ್ಪು ಗಿಪ್ಪು ಎಲ್ಲೋ ಹೋಗಿರಲ್ಲ ಕರ್ಕೊಂಡ್ ಹೋಗ್ಬಿಟ್ ಬಾ ಅಂತ. ಹ್ಮ್ ಅಲ್ಲ ನಾ
ಹ ಅಷ್ಟೇ ಒಂದ್ ತ್ರೀ ಡೇಸ್ ಫೋರ್ ಡೇಸ್ ಹಂಗ್ ಹೋಗ್ ಬಂದ್ಬುಡೊ. ನಾವೇನ್ ಜಾಸ್ತಿ ಕಳ್ಸಕ್ ಹೋಗಲ್ಲ.
ಹ್ಮ್ ಅದಿಕ್ಕೆ ಅವ್ನಿಗೆ ಕರ್ಕೊಂಡ್ ಹೋಗ್ಬುಟ್ ಬಾರಪ್ಪ ಎಲ್ಲಾದ್ರು ನೋಡಿ ಹೊರಗಡೆ ನೋಡ್
ಹ್ಮ್ ಹೇಳಿ ಹೇಳಿ ಏನಿಲ್ಲ ಹಂಗೇನಿಲ್ಲ ನಮ್ ಮನೆಯವ್ರ್ ಕೇಳ್ತಿನ್ಬೇಕಾದ್ರೆ ಬುಕಿಂಗ್ ಮಾಡಕೆ.
ಹ್ಮ ಹೇಳ್ತೀನಿ ಕೇಳ್ತೀನ್ ಹೇಳ್ತೀನಿ ಅಂತ ಹೇಳೋನೆ ಹಾ. ನಾನ್ ಹೇಳ್ದೆ ನಿನ್ಗೆ ಅವ್ನತ್ರ ಏನಾದ್ರು ಹೇಳ್ಕಳಕ್ ಮುಜುಗರಾದ್ರೆ ನನ್ ಹತ್ರ ಹೇಳು ನಾನ್ ಸರ್ಯಾಗ್ ಬೈದ್ಬುಟ್ ಹೇಳ್ ಅವ್ನಿಗೆ ಅಂತ ಅವ್ನ್ದು ಏನ್ ತಲೆಗಚ್ಕೊಬೇಡ ಕಣವ ಅವ್ನ್ದ್ ಇದಿದ್ದೇ ಕೆಲ್ಸ ಮಾಡದ ಮಾಡ್ತಾನೆ ಇರ್ತಾನೋನು ರಾತ್ರಿ ಬೆಳ್ಗೆನಲ್ ಅವ್ನ್ಗೆ ಇವಾಗೆನು ಹೊಸ್ದಾಗ್ ಮದ್ವೆಯಾಗಿರಿ ಇವಾಗ್ ಹೋಗ್ದೆ ಇನ್ ಯಾವಾಗ್ ಹೋಗ್ತೀರಾ ಅಂತ.
ಹ್ಮ್ ಹ್ಮ ನಾನು ಕಾಫಿ ಟಿ. ಮನೆಯವ್ರು ದೆಲೋ ಹೋಗ್ ಬರ್ತಿನಿರು ಆಚೆ ಅಂತ ಹೇಳಿ ಹೋಗ್ ಬರ್ಕ್ ಹೋಗೊರೆ ನೆ ರೂಢಿ ರೂಢಿ ಆಗ್ ಅಂದ್ರೆ ಈಗ್ ಒಂದ್ ಮಂತ್ ಇದ್ಲಲ್ಲಾ. ಮದ್ವೆ ಆಗದ್ ಗಡಿ ಬಿಡಿ ಎಲ್ಲಾ ಇ ತೆಲ್ಲ. ಮದ್ ಮಾಮ್ ಹಾಸ್ಟೆಲ್ ಅಲ್ಲಿ ಪಿ ಜಿ ನಡಿಸಿದ್ದು ನಾವು ಈಗೆಲ್ಲಾ ಕಾಫಿ ಅವಳೇ ಮಾಡ್ಕೊಡ್ತಾ ಇಷ್ಟೊದ್ಗೆಲ್ಲಾ ಎದ್ದಮ್ಮ ಅದ್ ಕಾಫಿ ಕುಡಿ ಎದ್ದು ಅಂತವ
ಹ್ಮ್ ಮಾಡಿದ್ಲು ನಮ್ಮನೇಲೂ ಮೊನ್ನೆ ಬಿರಿಯಾನಿನ ಚೆನ್ನಾಗ್ ಮಾಡಿದ್ಲು ಹ್ಮ ಗಂಡ ಬರೋ ತನಕ ತಿಂದೆ ಇರರ್ಲಿಲ್ಲ ಕಣವ
ಮುಟ್ಟಿ ಮುಟ್ಟಿತೀನಲ್ಲ ಅವಳ ಅಂಗ ಅವ್ರಪ್ಪ ಇಲ್ಲೂ ಅಷ್ಟೇ ಅವ್ರ ಅಪ್ಪನ್ ಕೈಕೊಂಡ್ ಕೂರೋಳು ತಿನ್ನೆ ಊಟ ಮಾಡೇ ನಾನೇ ಕೈತಿರ್ಲಿಲ್ಲ ನನ್ಗಂತ ಹೊಟ್ಟೆ ಎಷ್ಟಕೊಂತಿದ್ದ್ ನನ್ ಕಲ್ ಆಗಲ್ಲ ನಾನ್ ಟ್ಯಾಬ್ಲೆಟ್ ತರಬೇಕು ನೀನ್ ತಿನ್ನು ಏನೋ ಮಾಡಂದ ಇಲ್ಲ ಕಣಮ್ಮ ನೀನ್ ತಿಂದ್ ಮಲ್ಕೊ ನನ್ ನಮ್ಮ ಅಪ್ಪನ್ ಕಾಯ್ಅವರಪ್ಪ ಬಂದಾಗ ಬಡ್ಸಿ ಅವ್ರಪ್ಪಗೆ ಆಮೇಲೆ ಅವ್ಳ ಊಟ ಮಾಡಿ ಅಪ್ಪ ಮಗಳು ಇಬ
ಹ ಇಲ್ಲಿ ಕಾಯಕೋ ಕೂತಿದ್ಲು ನಾನನ್ ಹೇಳ್ದೆ ಅ ಹನ್ನೊಂದು ಗಂಟೆ ಮತ್ತೆ ಊಟ ಮಾಡಮ್ಮ ಬರ್ತಾನೆ ಅವನು ಲೇಟ್ ಆಗ ಬರುದು ನೊಂದ್ಸಲ ಅಂತ ಅವನು ಅದಂಗ ಹನ್ನೊಂದವರೆಗೆ ಬಂದ ಅವ್ನಿಗೆ ಬಡ್ಸಿ ಅವನ್ ತಿಂದು ಅವಳ ಅವನ ಜೊತೆ ಮೆ ತಿಂದ್ಬಿಟ್ಟು ಆವಾಗ ಹೋದ್ರ್ ಮೇಲೆ ಇಬ್ರ್ ನು
ಹ್ಮ್ ಇವನು ಒಳ್ಳೆ ಚೆನ್ನಾಗ್ ಅಡ್ಜಸ್ಟ್ ಆಗ್ಬಿಟ್ಟವನೆ ಚಿಕೋ ಹ್ಮ
ಕಾಮಿಡಿ ಎಲ್ಲ ಮಾಡ್ಕೊಂಡ್ದಳೆ ಏ ಅಡ್ಜೆಸ್ಟ್ ಆಗ್ತಾಲೆ ಸ್ವಲ್ಪ ಕಷ್ಟ ಅವಳ್ಗೆ ನೀವ್ ಹೊಸ್ತ್ಸ್ತಲ್ವಾ ಇತ್ತೀರ ಬೇಗ
ಹೋಗಿಲ್ಲ ಏಕಂತ ಮಾತಾಡ್ಕೊಂತಾರೆ ಎನಿಪಿರಸ್ತಿ ತಗೋಲ್ಲಾ ದೊಡ್ಡವನನೆ ಒಂದ್ ಸ್ವಲ್ಪ ಹ ಸಿಟ್ಟು ಜಾಸ್ತಿ ಅವನಿಗೆ ಹ್ಮ್ ಅದಕ್ಕೆ ಹೇಳಿದೀನಿ ಸುಮ್ನೆ ಅಂದ ಏನಾರ ಅಂದಗನ್ ಬಿಡ್ಬಿಡ ಕಣಪ್ಪ ಸಿಟ್ ಬಂದ್ರೆ ಪಾಪಾ ಸ್ಮೂತ್ ಆಗಿ ಬೆಳಸಿರ್ತಾರೆ ಹುಡ್ಗಿನ ಅಂತ
ಹ್ಮ್ ಅವಹಂಗೇ ಸಿಟ್ ಮಾಡ್ಕೊಂತಲೆ ಸಣ್ಣ ಸಣ್ಣ ನ್ ವಿಷ್ಯಕ್ ಕೋಪ ಮಾಡ್ಕೊಳ್ಳೋದು ಹು ಹಂಗೆಲ್ಲಾ ಮಾಡ್ತಿರ್ತಾಳೆ
ಮ ಇದ್ಲು ಮೊನ್ನೇ ಅಲ ಇಲ್ಲಿ ಇದ್ದ ಅಭ್ಯಾಸ ಆಗ್ಬಿಟ್ಟೈತೆ ಅಲ್ಲಿ ಹೋಗಿ ಅವ್ರಿಂಗ ಕೆಲ್ಸಕ್ ಹೋಗ್ತಾರೆ ಬರೋದ ಲೇಟ್ ಆಗುತ್ತೆ ಅತ್ತೆ ನೀವು ಬನ್ನಿ ನನ್ ಜೊತೆ ಒಬ್ಳ ಇರಕ್ ಆಗಲ್ಲ ಅಂತ
ಹ್ಮ
ಹ್ಮ್
ಹೌದ್ ಎದ್ರುತಾಳ್ ಅವ್ಳು. ಎದ್ರು ತಾಳೆ ಅವ್ರಗೇನ್ ಸ್ವಲ್ಪ ಹೇಳಿ ಬೇಗ ಹೋಗಿ ಕೇಳಿ.
ಏ ಇವ್ನು ನಾನ್ ಹೇಳ್
ಒಂದ್ ಒಂಬತ್ತುವರೆ ಹಂಗೆ ಅಕುಸ್ ಕೊಳಕ್ಕೇಳು ಒಂಬತ್ತುವರೆ ಹಂಗೆ. ಬಿಡಂಗೆ.
ಟಾ ಕುಸ್ ಕಂ ಬೇಡ ಒಂದ್ ಒಂದ್ ಐದಾರು ತಿಂಗ್ಳು. ಡು ಅಡ್ಜಸ್ಟ್ ಆಗೋವರ್ಗು ಆರ್ ಗಂಟೆ ಐದುವರೆಷ್ಟರಲ್ ಮನೆಗ್ ಹೋಗು ನೀನೇನ್ ಬಾರಿ ದುಡ್ದ್ ಸ ಬೇಕಾಗಿಲ್ಲ ಇರೋದೆ ಸಾಕು ಅಂತ್ ಊನಪ್ಪ ನಂಗು ಬುದ್ಧಿ ಐತೆ ಹೋಯ್ತೀನಿ. ನಾನೇ ನಮ್ಳ ಒಬ್ಳುನೆ ಬಿಡಲ್ಲಾ ಇಲ್ ಬಿಟ್ಟಂಗೆ ಇಲ್ ನೀವೆಲ್ಲ ಇದೀರಾ ಅಂತ ನೈಟ್ ಶಿಫ್ಟ್ ಮುಗುಸ್ಕೊಬತಿದ್ದೆ ತಂದೆ ಮಾರ್ನಿಂಗ್ ಶಿಫ್ಟ್ ಹಾಸ್ಕಣಪ್ಪಾ ನೀನು ಅಂತ ಹೇಳಿದಿನಿ. ಮತ್ತೆ ಇನ್ ಯಾವಾಗ್ ಟೈಮ್ ಸ್ಪೆಂಡ್ ಮಾಡ್ತಾರ ಬಿಡಿ ಅವ್ರು ಹ್ಮ ಸರಿ ಆಯ್ತು ತಗೊಳಿ ಅವ್ಳ್ ಎದ್ಮೇಲೆ ಮಾಡ್ದಗ್ ಮಾಡಕ್ ಹೇಳ್ತೀನ್.
ಅಳ್ಗೆ ಇನ್ನ ಟಯರ್ಡ್ ಗಿಯಡ್ ಆಗಿದ್ರೆ ಫೋನ್ ಮಾಡಿ ನನ್ಗೆ ಕೇಳ್ಬುಟ್ಟು ಅದ್ ಕೇಳ್ಬುಟ್ಟು ಹೇಳಿ ಅವ್ನ್ ಏ ಯಾವ್ ಎಲ್ಲೆಲ್ಲಿಗೆ ಹೋಗ್ತಾರೆ ಅವ್ರು ಪ್ಲಾನ್ ಏನು ಏನು ಅಂತ ಕೇಳ್ಬುಟ್ಟು. ನ ಟ್ರಿಪಲ್ ಬರ್ಸಿ ನನಿಗ್ ಕಳ್ಸಿ ಹಾ ಕೇಳಿ ಹೇಳಿ ಬುಕ್ ಮಾಡ್ತೀನಿ ಹೋಗ್ಬರಕ್ ಹೇಳ್ರಿ ಏನಾಗಲ್ಲ.
ಸರಿ ಆಯ್ತು ತಗೊಳ್ಳಿ ನಾನು ಕೊ ಕಾಫಿಗ್ ಇಡ್ಬೇಕು.
ಹ್ಮ ಹಾ ಇಡಿ ಇಡಿ ಆಯ್ತು ಹ.
ಹೆಂಗ್ ಬಂದಿದೆ.